ಹಲೋ
ನಾಾನ ಏನ ನೋಡ ಮೂವಿ ನೋಡ್ದ ಇಷ್ಟತ್ ಹ
ಹಾ ಲವ್ ಇನ್ಶುರೆನ್ಸ್ ಕಂಪನಿ
ಹ ಇನ್ಸೂರೆನ್ಸ್ ಕಂಪನಿ ಅದೇ ಚೆನ್ನಾಗ ಐತಿ ಮೂವಿ
ಹಲೋ ನೀನು ಒಂದು ಯಾದ ಹೇಳ ಸರಿ ಇಿಲ್ಲ ಇದುಬ ಲವ ಇನ್ಸೂರನ್ಸ್ ಸರಿ ಇದಿದ್ದೆ
ಹ್ಮ್ ಚಲೋ ಆಯ್ತ್ ನೋ ಲೈ್ ಇನ್ರೆನ್ಸ್ ಕಂಪ್ನಿ ಒಂದ್ ಟೈಮ್ ನೋಡ್ಬೋದು ನೋಡಪ್ಪ
ಬ ಬಾರಿ ಲವ ಇನ್ಸಡೆನ್ಸ್ ಅ ಹ
್ಮ ನೀನ್ ಯಾವಾಗ ಒಳ್ಳೆ ಮೂವಿ ಹೇಳ ನನಗೆ
ಮುಯ್ಬೇಕಾ ಆತಡ
ಚಲೋ ಇರ್ಬೇಕೊಂಡು ನೋಡ್ರ ಇತ್ ಮಸ್ತ್ ಇರ್ಬೇಕು
ಘಟ್ಟಕ್ಕಸ್ ನೋಡಿ ಏನ
ಇಲ್ಲೋ ಇನ್ನ ಟೂ ಬಿುಟ್ಟಿಲ್ಲಲ್ಲ ಅದು
ಅಲ್ಲ ಒನ್ ನಡಿಯಾನ ಹ ನೋಡಿ ಚೆನ್ನಾಗಿತ್ತಪ್ಪ
ಸಲ ಅದಕ್ಕೆ ಟೂರ್ ನೋಡ್ತ ಇದನಿ ಬಿಟ್ಟಲ್ಲ ಇನ್ನ ಕ್ಯಾಶ್ ಇಲ್ಲಾಗ
ಹ್ಮ್ ನಾನು ಅದ ನೋಡಾತೇನಪ್ಪ ಬಿಟ್ಟಲ್ ಅವರು ಇದು ತ್ ನೀನ್ ಇನ್ವೆಸ್ಟಿಗೇಶನ್ ಮಾಡದು ನೋಡ್ತ ನಮ ಏನ ಹ್ಮ್
ಅಂದ್ರೆ ಯ ಎದ್ರ ಬಗ್ಗೆ ಐತೆ ಟಾಪಿಕ್
ಹ ಪಾಕಿಸ್ತಾ ಇಂಡಿಯಾ ಜಗಳ ಬಗ್ಗೆ ಐತಿ ಮೂಡ್ತ ಅಂದ್ರ ಮೂಡಪ್ಪ ಸ
ಯಾವ್ದ ಹೆಸರ ಅಂದ್ರೆ ಎಕ್ಸ್
ಮಿಸ್ಟರ್ ವಕ್ಸ್ ಎಡ್ ಸಾವಿರದ ಇಪ್ಪತ್ತ ಆಾರ ಏ ಮತ್ತ್ ಬ್ಲಾಸ್ಟ್ ನೋಡ್ತೇನ್
ಬ್ಲಾಸ್ಟ್ನ್ನಅದು ಡೌನ್ ಮಾಡ್ತನಿ ಎಲ್ಲ ಇದನ್ನ ಡೌನ್ ಮಾಡ್ತನ ಬ್ಲಾಸ್ಟ್ ನೋಡ್ತನ
ಹ್ಮ್
ಕಾಳ ಮಾಡಕ ಕಷ್ಟ ಆಗತ್ತ ಆಗತ್ತಲ್ಲ ಮತ್ತೆ ಎಕ್ಸಾಮ್ ಏನು ಆಗಸ್ಟ್ ನ ಯಾವಳ್ತಾರ ನಿಮ್ದು ನ್ ನಮ್ದು ರಿಸಲ್ಟ್ ಬರ್ಸಲ್ವ ರಿಸಲ್ಟ್ ಬಂದ್ರೆ ಅದ ಏನಾಗುತ್ತ ನೋಡ್ಕೊಂಡರು ಮುಂದೆ ಮುಂದೆ ಬರಿಯೋಣ ಅಂತ ಇ ಸ ಸ್ಟ
ಏನು ರೈಡೋ ಕೊಡುವ ಸ್ವಲ್ಪ
ಅದೇ ನನಗ್ ಗೊತ್ತಾಗ್ತಿಲ್ಲ ಮುಂದೆ ಬಾಳ ಕ ಕಟ್ಟಿಕಲ್ಲಬಿಟದ ಮನುಷ್ಯನ ಹ
ಹ್ಮ ನೀಯ ಮಡತಿ
ನಾಾನ ನೀಏನು ನಮ ದೋಸ ಮೂವ್ ಬಿಟ್ಟೆ ನಾ ಮೂವ ನಡಿಕ ಅಂತ
ಹಾ
ಅದ ನೋಡ್ಕಂತ್ರ ನಿನ್ನ ಹತ್ರ ಮಾತಾಡ್ತಾದ್ದೀನಿ
ನ ನು ಅಂದ್ರೆ ಹವದು
ಹ ಯ ಯ ನಮ ದೋಸ್ತ್ ಹ ನಮ್ ದೋಸ್ತ್ ನೋಡ್ತ ನ್ ಯಾರ ಏನ್ಂತ ನೋಡ
ಯ
ಯಾರ ಯನ್ ಯಾರ ಯನು
ಯಾರ್ಯನಾ
ಹಾ ಯಾರ್ಯ
ಅ ಅ ಯಾವ್ದಾರ ಮೂವಿ ಚೆನ್ನಾಗಿ ನೋಕನ ಅಯಗ್ರೀವಾನ್
ನೋಡಿಲ್ಲ ನೋಡ ನೋಡಿಂದ ಆಗ
ನೋಡಿನಿ
ಮಸ್ತೆ ನೋ ಮೂವಿ ಅಗ ಚನ್ನ ನೋಡ ಇದು
ಉಗರಾದಗಳು ಕಟ್ಟಬುದು ಒಂದ ಯಾವದು ಹಾ ಚೆನ್ನಾಗ ಆಯ್ತ ವ ಬಂತಂದ್ರೆರಏನಿಲ್ಲ ನೀ ಯ ಮಾಡಡಾತಿ
ಅದೇ ನಿನ್ನ ಹತ್ರ ಮಾತಾಡಕ್ಕೆ ಹತ್ರ ಮೂವಿ ನೋಡಕ ಹತ್ತನಿ ಷ
ಹ್ಮ್ ಹ್ಮ ಯಾರಿ ಅವ ಇಲ್ಲಲ್ವಾ ಚೆನ್ನಾಗಾಗತೇನೆ ಅ
ಹ್ಮ
ಪ್ರೋಗ್ರಾಮ
ಫ್ಯಾಮಿಲಿ ಎಲ್ಲ ಆರಾಮದರ ದೋಸ್ತ
ಯಏ ಆರಾಮದಾರ ಪಾನಿ ಮನೆಲ್ಲ
ನ ಮನ ಆರಾಮ್ರಂಗ ಹಯ್ದ ಊರಿಗೆ ಚನ್ನ ಆಯತ
ಹ್ಮ್ ಎಲ್ಲ ಹೊಂದಾಡಕ್ಕಿ ಇರ್ತಾರ ಮರಾಗ ಎಲ್ಲಾರು
ಹೌದೌದು ಹೌನಮ್ಮ ಮಾತ್ರ ಅನ್ನ ತ ಅಂದ
ಕ್ಯಾಲಯಂ ಏ ಅಂದ್ರ ಕ್ಯಾಲ್ಸಿಯಂ ಲೆವೆಲ್ ಡಿಕ್ರೀಸ್ ಆಗಿತ್ತ
ಚಲೋ ಆಗ್ತವ ಚಲೋ ಆತ ಮತ್ತೆ ಯಾವಾಗ ಜೋಸ್ತ ನಾ ಮೀಟ್ ಆಗದು ಹ ನಾವೆ ಮತ್ತೆ ನೀಟ್ ಆಗದಗೆ
ಹ್ಮ್ ಮೇಟಾಗ ಮಟಗ ಅಲ್ವಾ ಇದು ಮುಯಿನಡಿ ಎಲ್ಲ ಯಾರಕ್ಕಿ ಹ್ಮ ಪುನೀತ್ ರಾಜ್ ಕುಮಾರ್ ಮೂವಿ ಇದಐತಲ್ಲಾ ನಟಸಾರ್ವಭೌಮ
ನೋಡಿ ನೋ ದೋಸ್ತ್ ಹಳೆ ಮೂವಿ ಆಯ್ತದ
ಹ್ಮ್ ಆದ್ರೆ ಇರೋಣ್ಣದಳ ಹಾಕ ಹೆಸರಿ ಏ ಗೊತ್ತೇನಾ ಅನು
ಅಪ್ಪ ಅಮ್ಮ ಚೆನ್ನಾಗರ ಯಧ
ಹ್ಮ
ಎರಳ ಕೊಟ್ಟಿದ್ದಂಗ ಅಗ ಹ್ಮ್ ಕೇರಳ ಕೇರಳ ಅಂತ ಹೇಳ್ತಾರಪ್ಪ ನಾನು ಅಷ್ಟೊಂದು ಕನ್ಫರ್ಮ್ ಇಲ್ಲ
ಅ ಹ್ಮ್ ನೋಡಿಯನಕ ಮೂವಿ ಬಾಳ ಯಾವಾಗಾರ
ನೋಡಿ ನ ಹಾಕಿದ್ದು ಮೂವಿ ಅಂದ್ರೆ ಡ್ರ್ಯಾಗನ್ ಮೂವಿ ತ ಇದ ಅದೊಂದುಂತ ಇದ್ದಳ ನಾನ್ ನೋಡ್ರ ಪ್ರಕಾರ ಅದೊಂದು
ಹ್ಮ
ಅದ್ರ ಒಂದು ನೋಡಿನಿ ಮತ್ತೆ
ಹ
ಶೈಲಜಾ ಶೈಲಜಾ ಆ ಮೂವಿ ಆಗೊಂಡ್ ಟೈಮ್ ನೋಡಿ
ಯಾವುದೇ ಆದ್ರೂನು ಇದು ನೋಡ ಅಣ್ಣ ರಾಮ್ ಪೋತಿನ ಊಟ ಮಾಡಿ ಹೇಳಲ್ಲ
ಯ ರಾಮ
ರಾಮ್ ಪತೀನಿ ಪತೀನಿ
ಕಾಮ ಪೋಟ್ಟಿ ನ ಅವ ಅದೇ ಸೈರಝಾರ ಮೂವಿ ದಹ ಜನ ಲವನ್ ಯಾನ
ಹ್ಮ್
ಶೈಲಜ ಮೂವಿ ತೆಗೆಗನ ನೇನು ಶೈಲಜಾ ಅಮ್ಮ ಮೂವಿ ತೆಗ್ದನಲ್ಲ ಅವ್ನ ಹೀರೋ ಅನ್ಸುತ್ತೆ
ಹ್ಮ್
ನೋ ನೋಡಿ ಅಲ್ಲ ನೋಡಿದ್ದತ್ತು
ಅಲ್ಲ ಮು ಎಸರ ಹಲೋ ಗುರು ಪ್ರೇಮಕಸಂ
ಕೊಸಾಮಯ
ಅಲೋ ಗುರು ಪ್ರೇಮು ಭಷಣ
ಹಲಗುರು ಪ್ರೇಮಕಸಂ ಹೌದು ಚೆನ್ನಾಗವಿ
ಮತ್ತರಪ
ಹ
ಇದ್ರ ನೋಡ ಹಲೋ ಹಲೋ ಗು ಮ ಕ ಬಲದ ವಿಬನ ಹಾ
ನೋಡೋ ನೋಡ ಈಗ ಅದನ್ನ ಮಾಡ್ತ ಅದು ಡೌನ್ ಮಾಡ್ತನ ಅಂದ್ರೆ ಬ್ಲಾಸ್ಟ್ ನೋಡ್ತನ ಡೌನ್ ಮಾಡ್ತನ
ಹ್ಮ ಹ ಕಾಲೇಜ ಹೋಗಖೋ ನಾಳೆ
ಹಟ್ಬೇಕಾ ಹೋಗ್ಬೇಕಾ ಹೋಗ್ಬೇಕಾ
ಹಾ ಹೋಗಕ್ ಏನು
ನಾ ನಾನು ಹೋಗ್ಬೇಕಂತಿದ್ದೀನಿ ಬಟ್ ನನ್ ಕಾಲೇಜ್ ಒಂದು ಹ ಉಡು ಬರ್ಡೇ ಐತಿ ನಾವ್ ಮೊನ್ನೆ ಬರ್ಡೇ ಮಾಡಿಲ್ಲ ಸೆಲೆಬ್ರೇಷನ್ ಅದಕ್ಕೆ ನಾಳೆ ಮಾಡೋಣ ಅಂತ
ನಿಮಗಸ್ ಬರ್ತಾನಾನ
ಬರ್ತಾನ ನಾಳೆ ಬರ್ತಾನೆ ಅವನಿಂದನೇ ನಾ್ ಮಾಡಿರ್ೋ ಸೆಲೆಬ್ರೇಷನ್
ಹ್ಮ್
ಅವಮ್ಮನ ಬಿಟ್ಟು ಹೆಂಗ್ ಮಾಡ್ತಳ ದೋಸ್ತ ಮದ್ಲೆ
ಕರಕಟು
ಹ್ಮ್ ಮಾಡಿಲ್ಲ ಹ ಇನ್ನೊಂದ ಹತ್ತು ಸದ ಹತ್ತು ಸೆಕೆಂಡ್ ಹ ಹನ್ನೆರಡು ಸೆಕೆಂಡ್
ಎಂಟು ಗಂಟರ ಹ್ಮ್ ಮಾತಾಡಮ್ಮ ಜಮ್ಮ ಮ ಇವ ಮುತ್ತು ಫೋನ್ ಮಾಡ್ಕೊಂಡ್ ನನಗ ಬೆಳಗ್ಗಿಂದ ಫೋನ್ ಮಾಡ್ತಾನೆ ಇದದೆ ನಾವನು ನಾನೇ ಮಾಡ್ಬಟ್ಟರ್ತ ಹ